ಹಲೋ ನಮಸ್ಕಾರ
ಏನ್ ಮಾಡ್ತಿದ್ದೀರಾ.
ಮನೇಲ್ಲ ಇದಿವಿ ನೀವು
ನಾವ್ ಕಾಲೇಜಿಗೆ ಹೋಗ್ತಿದ್ದೀವಿ.
ಹೌದಾ
ಹ್ಮ
ಯಕ ಆಯಕಲಯತನಾ ಹಾ ಐಟಿಐ ಕಾಲೇಜ್ನಾ
ಹಾ ಐಟಿಐ ಕಾಲೇಜ್
ಹ ಮತ್ತೆ ಇನ್ನು ಈ ಹಾ ಇದಕ್ ಮುಂಚೆ.
ಹ ಹಾ ಸ ಕಾಲಜ ಕೌ ಅರ್ಥ
ಕಾಲೇಜಿಲ್ಲ ಇವತ್ತು
ಹಾ
ಹ್ಮ್
ಏನೇನ್ ಮಾಡ್ದ್
ಹಸುಗೆ ಉಲು
ಹಾ
ಕುರಿಗೆ ಉಲ್ಟಂದುಾ ಕ್ರ
ಹಾ
ಹ್ಮ್
ಮತ್ತೆ ಇನ್ನೇನು ಕಾಲೇಜ್ ಹಾ ನಮ್ದು ಆಯ್ತು. ಇಿಂದ
ಇದು ಇನ್ನ ಇಲ್ಲಾನ ಟೀಕಾ ಕುಡನೆ
ಹ್ಮ್ ಹ್ಮ್
ಹ್ಮ್
ಮತ್ತೆ ನಿನ್ನೆ ಅಲ್ಲಿಯ ಬರಾಡಕ್ ಹೋಗಿದ್ರ ನಿನ್ನೆ.
ಹೌದು
ಏನಾಯ್ತು
ಮೂರು ಮ್ಯಾಚ್ ಸೋತ್ರಿ ಮೂರು ಮ್ಯಾಚ್ ಸೋತ್ರಿ
ಹಾ ಎಷ್ಟೆ ಎಷ್ಟು ಥರ್ಟಿ ಮಿನಿಟ್ಸ್.
ಅಮೌಂಟ್ಐನೂರು ಐನೂರು ಹಾಕಿದ್ರಿ ಐನೂರು ಐನೂರು ಹಾಕಿದ್ರಿ.
ಮತ್ತೆ ಏನೇನ ಸಮಾಚಾರ
ಏನಿಲ್ಲ ಹೇಳಿ. ಏನಾದ್ರರು ಇದ್ರೆ ಹೇಳಿ ಹೇಳಣ ಅದ ಬೈರಾತ್ನಲ್ಲಿ ಇದಲ್ಲ ಐತೆ ಮ್ಯಾಚ್ ಬರಂಗಿದ್ರೆ ಒಂದ್
ಇಲ್ಲ ಇಲ್ಲ ಕಾಲೇಜ್ ಅಲ್ಲಿ ಇದ್ದೀನಿ.
ಕಾಲೇಜ್ ಇತ್ತು ಬ್ಯಾಗ ಎತ್ಕ ಬಂದ್ಬಿಡಿ ಈ ಕಡೆ
ಹ್ಮ್
ಕೊತ್ತಿರ
ಓಕೆ ಓಕೆ ಓಕೆ
ಹ್ಮ್ ಎನ್ನೇನು
ಹ ಏನೆಲ್ಲ ಹೇಳ್ಬೇಕನಿದ್ರೆ
ಏನಾದ್ರು ಮಾತಾಡ್ರಿ.
ಹ್ಮಏನ್ ಹೇಳ ಬೆಳಗ್ಗೆಯಿಂದ ಏನೇನ್ ಕೆಲ್ಸ ಮಾಡಿದ್ರಿ
ನಾನು ಬೆಳಿಗ್ಗೆ ಗೆ ತು ಕೂಡಿದೆ
ಹಾ
ಈ ಕುಡಿದು ಬಿಟ್ಟು ಆಳಂಡವೇ
ಹ್ಮ್
ಹಾಲ ಹಿಂಡಿ ಬಿಟ್ಟು ಮತ್ತೆ ಹಾಲ ಇಸ್ಕೊಂಡ್ ಹೋಗಿ ಹಾಕ್ದೆ
ಹ್ಮ್.
ಆಮೇಲೆ ಹ ಮೇವು ಉಳ್ಗೋದೆ ಉಲ್ ಉಳ್ಕೊಮ್ಬರಕ ಅಂತ ಹೋದೆ.
ಹ್ಮ್
ಫುಲ್ ಕುಯ್ಯ್ ಕೊಂಡು ಬಂದೆ. ಕುಯ್ಕೊಂಡು ಬಂದು ಮತ್ತೆ ಫ್ರೆಶ್ ಆಫ್ ಆದೆ ರೆಡಿ ಆದೆ ಅದಕ್ಕೆ ಬಂದು ಉಂಡು ಮಖ ತೊಳ್ಕೊಂಡೆ ಹಾ ನಾ ಮನೇಲಿ ನೀರಿಲ್ಲ ನೀರು ಹಿಡಿದುಕೊಂಡುಬೊಗ ಅಂದ್ರು
ಹ್ಮ್
ಹೋಗಿ ನಮ್ಮೂರಲ್ಲಿ ಫೋನ್ ಮಾಡಿ ಫೋನ್ ಬೀಗ ತಗೊಂಡು ಹೋಗಿ
ಹ್ಮ್
ಕೊಂಡು ಬಂದೆ.
ಹ್ಮ್
ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬ್ಯಾಗ್ ಮೈ ಬ್ಯಾಗ್ ಎತ್ತಾಕೊಂಡು ಕಾಲೇಜ್ ಹತ್ರ ಬಂದಿವಿ ಬಸ್ಗೆ.
ಬಸ್ಗೆ ಹೌದಾ
ಹ್ಮ್ ನೀವೇನ್ ಏನ್ ಇಲ್ಲಿ ಮಾಡಿದ್ರಿ.
ಹ್ಮ
ನೀವೇನ ಏನೇನು ಮಾಡಿದ್ರಿ
ನಾವು ಬೆಳಿಗ್ಗೆ ಎಂಟು ವರೆಗೆ ಎದ್ರೆ
ಹಾ
ನಮ್ಮಅಮ್ಮ ಗ್ಯಾಸ್ ತೊಗೊಬರೋಹೋಗ ಅಂತಾ ಹೇಳಿದ್ರು.
ಹ್ ಗ್ಯಾಸ್ ಸಿಲೆಂಡರ್
ಸಿಲಿಂಡರ್ ಹೋದೆ,
ಹಾ-
ಆಹ ಅಲ್ಲಿ ಹೋದ್ ನೋಡಿದ್ರೆ ಅತ್ನ ಅಂಗಡಿನಲ್ಲಿ ಇಲ್ಲ ಮುಚ್ಚಕಮ್ಮ ಫೋನ್ ಮಾಡುದು ಫೋನ್ ಸ್ವಿಚ್ ಬಂತು ಯಾರಿವ.
ಗ್ಯಾಸ್ ಅಯ್ಯಪ್ಪ ಗ್ಯಾಸೂಯಪ್ಪ ಎಲ್ಲೋದ ಹ ನಾನ್ ನೋಡ್ದ ಆಯಪ್ಪ ಹೋದ ಇಲ್ಲಿ
ಉಡ್ತ ನ ಅನೇಶ್
ಹಾ ಅದೇ ಇಲ್ಲಿ ಕುೂರ್ನ ಸಳ್ಳಿ.
ಹ್ಮ ಮತ್ತೆ ಇನ್ನೇನು.
ಹ್ಮ್ ಹೋಗಿ ಬರೋವಾಗ ಹಂಗೆ ಹುಲ್ ಹಸುಗ ಹುಲ್ ಕೊಯ್ದಿವಿ ನಮ್ಮ ಅಮ್ಮ
ಹ್ಮ್.
ಹ್ಮ್ ಹ್ಮ್ ಹ್ಮ್ ಅಮ್ಮನ್ ಕಾರ್ಕಂಡು ಮನೆ ಕಡೆ ಬಂದೆ. ಹ್ಮ್ ಹಂಗೆ ಅಲ್ಲಿಕ್ಕನಗೆ ಉಳ್ಳು ಹಸುಳ್ ಹಕ್ಬಟ್ಟು.
ಹ
ಕುರಿಗಳು ಒಂದೆ ಸ್ವಲ್ಪ ಆಗ್ಬಿಟ್ಟು
ಹ ನಿಮ್ಮ ಅಣ್ಣ ಅವರು.
ನಮ್ಮ ಅಣ್ಣವರು ಕಂಪ್ನಿಗ ಹೋಗಿದ್ದಾನೆ.
ಇನ್ನೇನು ಸಮಾಚಾರ ಇಲ್ಲ
ಹ್ಮ್ ಹ್ಮ್ ಹ್ಮ್ ಏನನ್ನಾದರೂ ಇದ್ದರೆ ಹೇಳಿ ಕೇಳ್ಣ್
ಏನಾದರ್ ಹೇಳ್ರಿ ನಿನ್ ಊರಲ್ಲಿ ಏನೇ ವಿಶೇಷ ಏನಾದ್ರು
ನಮ್ಮೂರಲ್ಲಿ ವಿಶೇಷವಾದದ್ದು ವಾಲಿಬಾಲ್
ಹಾ, ಹಾ
ಹ್ಮ ಾನ್ ವಾರ ವಾರ ಬಂದ್ರೆ ಒಂದ್ ಐದು ಸಾರ ಸಲದು
ಹಾ ಅದೊಂದು ದೊಡ್ಡ ವಿಶೇಷ.
ಹ್ಮ್ ಅದೇ ವಿಶೇಷ.
ಹ್ಮ ಮತ್ತೆ ನಿಮ್ಮರೆಲ್ಲ ಹಬ್ಬ ಏನಾದ್ರು ಹೇಳ್ರಿ. ಪರವಾಗಿಲ್ಲ ಪರ ಹೆಂಗ್ ಮಾಡ್ತೀರಾ ಏನು.
ಊರ್ ಊರಬ್ಬ ದೀಪಾವಳಿ ಚೆನ್ನಾಗ್ ಮಾಡ್ತಾರೆ ದೀಪ್ ಯೂಳೆಲ್ಲ ಯುಗಾದಿ ಚೆನ್ನಾಗಿ ಮಾಡ್ತ ನ
ಹ ಹಾ ಏನ್ ಏನ್ ಮಾಡ್ತಿ
ಯುಗಾದಿನ.
ಹ್ಮು
ಯುಗಾದಿ ಎರಡು ದಿನ ಹಬ್ಬ ನಡೆಯುತ್ತೆ ನಮ್ಮಊರಲ್ಲಿ
ಹ
ಇವತ್ತು ಎಣ್ಣೆಳಿ ಇಟ್ಕೊಳ್ಳದು
ಹಾ
ಹ್ಮ ನೆಕ್ಸ್ಟ ದಿನ ದನ್ ಮಂದ ಅಂತ ಇದಐತೆ
ಹಾ,
ಅಲ್ಗ ಹೋಗಿ ಪಾಣ್ಕಾಂ ಮಜ್ಗ ಹೆಸರು ಬೇಳೆ
ಹಾ ಹ.
ಇವೆಲ್ಲತ್ತ ಕಂಡು ಹೋಗೋುದು.
ಹ್ಮ್ ಹ್ಮ್ ಮತ್ತೆ ಫ್ರೆಂಡ್ಸ್ ಎಲ್ಲ ಹೋಗ್ತೀರಾ ಅಲ್ಲಿಗೆ.
ಹ್ಮು
ಹ್ಮ್ ಹ್ಮ್
ಎಲ್ಲ ಊರೆಲ್ಲ ಸೇರ ಹೌದು.
ಹ್ಮ್ ಇನ್ನೇನು ನಿಮ್ಮೂರಲ್ಲಿ ಊಟ ಏನ್ ಫೇಮಸು.
ಬತಾನ
ಹ್ಮ್.
ಊಟ ಫೇಮಸ್ ಬೆಲೆ ಸಾರು ಅಣ್ಣ
ಹ್ಮ ಹ್ಮ ಹ್ಮ ನಿಮ್ ಪೇವರೆಟ್ ಊಟ ಏನು
ಹ್ಮು ಹ್ಮ ನಮ್ಗೆ ಏನ್ ಆಕಿರ ತಿಂತೀನಿ ನಮ್ ಫೇವ್ರೇಟ್ ಅನ್ನೋದ ಏನಿಲ್ಲ
ಏನಾದ್ರು ಇರುತ್ತಲ್ಲಾ.
ಹ್ಮ್ ಏನು ಇರಲ್ಲ
ನಂಗ ಅನ್ಸ್ತನ್ ನಿಮ್ಗೆ ಜಾಂಗಿರಿ ಇಷ್ಟ ಅನ್ಸುತ್ತೆ ನ
ಜಂಗೀರ್ ಇಷ್ಟ ಇಲ್ಲ
ಹಾ ಇನ್ನೇದು,
ಸ್ವೀಟ ಏನ ಇಷ್ಟ ಇಲ್ಲ
ಹೌದಾ,
ಹ್ಮ್ ಹ್ಮ ಸ್ವೀಟ ತಿನ್ನಲ್ಲ
ಹಾ ಅದಕ್ಕೆೇ ಹುಳಕ್ಲ್ ಬಂದಿರೋದು ಅನ್ಸುತ್ತೆ ನಿಮ್ಗೆ ಹಾ ಹಾ
ಮತ್ತ ಇನ್ನೇನು ಸಮಾಚಾರ ಆಗ್ಲ
ನೀ ಇರಲಾರದಕ್ಕ. ನಿಮ್ ಕಡೆ ಏನ್ ಫೇಮಸ್
ಹಾ
ನಿಮ್ ಕಡೆ ಎಏನು ಫೇಮಸ್.
ಹಾಹಾ ನಮ್ಮ ಕಡೆ
ಹ್ಮು
ಒಂದಿ ಮಾಟನ್ನು
ಹು ಅರ್ಥ ಆಗಿಲ್ಲ.
ಹಂದಿ ಮಟನ್ ಹಂದಿ ಮಟನ್.
ಹಿಂದಿ ಮಾಂಸ,
ಹಾ
ಹ್ಮ ಏನಾದ್ರಲ್ಲಿೇ ಫ್ರೈ ಚಿಕನ್ ಫ್ರೈ ಮಾಡ್ತಾರೆ ಇಲ್ಲಾಂದ್ರೆ ಸಾಂಬಾರ ಗ್ರೇವಿ.
ಫ್ರೈ ಫ್ರೈ
ಹಾ ಬರೋದಾ ಇವತ್ತು
ಹಾ
ಕೊಡ್ಸ್ತೀರಾ
ಬನ್ನಿ ಕೊಡ್ಸ್ತೀನಿ.
ಕರೆಕ್ಟಗ ಹೇಳ್ರಿ
ಹಾ ಹೊಸಕೋಟೆಗೆ ಬನ್ನಿ ಕುಡಿಸ್ತೀನಿ.
ಹೊಸ್ಕೋಟೆಗೆ ಏನಕ್ಕೆ
ಈವಾಗ್ ನನ್ ಇರೋದ ಅಲ್ಲೇ ನ ಅಲ್ಲಿ ಕಾಲೇಜ್ ಬಂದಿದ್ದೀನಿ. ಹಾ ಹೊಸಕೋಟೆಗೆ ಬಂದ್ರಿ
ಇವತ್ ಬರದಾ
ಹಾ ಹೊಸಕೋಟೆಗೆ ಬನ್ನಿ.
ಎಷ್ಟ ಹೊತ್ತಿಗೆ ಬರೋದು
ಒಂದು ಏಳ್ ಗಂಟೆ ಹಂಗ ಬನ್ನಿ
ಸಂಜೆನಾ ಹ್ಮ ಹ್ಮ್.
ಹಾ
ಎಸ್ ಸರ್.
ಹಾ ಓಕೆ
ಮತ್ತ ಇನೇನ ನಿಮ್ಗ ಯಾರು ಹುಡ್ಗಿ ಹುಡ್ಗ ಹುಡ್ಗಿ ಯಾರ ಇಲ್ವ
ಇದರ
ಎಷ್ಟು ಜನ ಇದಾರೆ
ಹ ಅದೇನ್ ಇದಾ
ಹ
ಚಾಕ್ಲೇಟ್ಸ್ಾ ಎಷ್ಟು ಜನ ಎಷ್ಟ ಅಂತ ತಿಕ್ಕಳಕ್ಕೆ ಒಂದ್ ರೂಪಾಯಿಗೆ ಎರಡು ತಗೊಂಡು ಇಕ್ಕೊಳ್ಳಕ.
ಹೇಳಕ್ ಆಗಲ್ವಲ್ಲ ಈ ಟೈಮಲ್ಲಿ ಹುಡುಗುರು
ನಾವೇನ ಅಂತ ಬ್ಯಾಟ್ಸ್ಮನ್ಗಳ ಏನಲ್ಲ ನಿಮ್ಮಷ್ಟು ಸರ್ಜಾಪುರ
ಹ್ಮ ಮಾಲೂರು
ಸರ್ಜಾಪುರ ಮಾಲೂರು ಸಂತಳ್ಳಿ
ಡಾಕ್ಟ್ರು
ಹ್ಮ್ ಯಾವ್ ಇಲ್ಲ ಇವಾಗ ದೂರಿಲ್ಲ ಇವೆಲ್ಲ
ಹಾ ಹಾ
ಹ್ಮ್
ಏನ್ ಸಮಾಚಾರ ಅಯ್ತ್
ನೀನೇನೆ ಹೇಳ್ಬೇಕ್ ಏನಾರ್ ಇದ್ರೆ ಹೇಳ್ ಕೇಳ್ತಿನಿ
ಹ ಹನ್ನ ಸಮಾಚಾರ ಹೇಳ್ಬೇಕು ನೀವೇನೆ
ಹ್ಮ ಏನ್ ಮಾಡ್ತಿದ್ದೀರಾ ನೀವು
ಟೈಮ್ ಆಯ್ತು ಬಾಯ್
ಹ್ ಸರಿ ಓಕೆ ಬೈ